ನಂಬ್ರ ಆದ್ಮೇಲೆ ಫೋನ್ ಮಾಡಿ ತಿಡೀರ ಏನ್ ಕೆಲ್ಸ
ಏನಿಲ್ಲ ಬ್ರೋ ಅದೇ ಕಾಲೇಜಲ್ಲೇನೋ ಇವೆಂಟ್ ನಡೀತಿದೆ ಅಂತಲ್ಲ ಅದಕ್ಕೆ ಸ್ಪೋರ್ಟ್ಸ್ ಏನಾದ್ರು ಇತ್ತ ಬ್ರೋ
ಹಾ ಬ್ರೋ ಹೂಂ ಬ್ರೋ ಎಲ್ಲ ಇರ್ ಅ ಎಲ್ಲ ಈಗ ಎರಡು ದಿವಸ ಆಯ್ತು ನಡಿಯಕತ್ತಿ ಹೇಳಕತ್ತಿ
ಹ್ಮ
ನಾಳೆ ಇಲ್ಲ ಮೂರ್ ದಿವಸ ಆದ್ಮೇಲೆ ಇವೆ ಫಂಕ್ಷನ್ ಮೂರ್ ದಿವಸ ಮಾಡ್ತಾರೆ ನಮ್ಗೆ ಹ್ಮ್ ಹ್ಮ್ ಬ್ರೋ ಸ್ಪೋರ್ಟ್ಸ್ ಇದೆ ಬ್ರೋ ಕ್ರಿಕೆಟ್ ಇದೆ ಕ್ರಿಕೆಟ್ ಅಲ್ಲಿ ಒಂದು ಹದ್ಮೂರು ಟೀಮ್ ಇದೆ
ಹಾ
ಅಲ್ಲ ಅವ್ರಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಅಲ್ಲಿ ಆನ್ಲೈನ್ ಒಂದು ಆನ್ಲೈನ್ ಒಂದು ಬಿಡ್ತ್ ದೆ ಇದು ಬಿಡ್ತಿದ್ದಾರೆ ಅದರಲ್ಲಿ ಅಪ್ಲಿಕೇಶನ್ ಹಾಕ್
ಸರಿ ಬ್ರೋ ನನಿಗದ್ ಕಳಿಸ್ತೀರಾ ಒಂಚೂರು ಬ್ರೋ ಹಂಗೆ ಕ್ರಿಕೆಟ್ ಬಿಟ್ರೆ ಬೇರೆ ಯಾವ್ದು ಸ್ಪೋರ್ಟ್ಸ್ ಇಲ್ವಾ
ಕ್ರಿಕೆಟ್ ಬಿಟ್ರೆೆ ಇದಿದೆ ಬ್ರೋ ಗರ್ಲ್ಸ್ದು ರನ್ನಿಂಗ್ ರೇಸು ಗರ್ಲ್ಸ್ದು ಬಾಯ್ಸ್ದು ರನ್ನಿಂಗ್
ಹಾ ಹ್ಮ್
ಮತ್ತೆ ಹೈ ಜಂಪು ಮತ್ತೆ ಲಾಂಗ್ ಜಂಪ್ ಇದೆ ಬ್ರೋ ಲಾಂಗ್ ಜಂಪು ಇದೆ ಬ್ರೋ ಮತ್ತೆ ಕಬಡ್ಡಿ ಕಬಡ್ಡಿ ಇದೆ ಹಾ ಕಬಡ್ಡಿಲಿ ಅದೇ ಕಬಡ್ಡಿಲಿ ಏನು ಜಾಸ್ತಿ ಟೀಮ್ ಇಲ್ಲ ಐದ್ ಟೀಮ್ ಅದೆ ನಿಮ್ದೇನಾದ್ರೂ ಟೀಮ್ ಇದಿಯಾ
ಹಾ ಬ್ರೋ ಅದೇ ನಂದು ಟೀಮ್ ಇದೆ ನಾನೇ ಕ್ಯಾಪ್ಟನು ಅದೇ ನಮ್ದು ಕಬಡ್ಡಿ ಒಂದ್ ಟೀಮ್ ಇದೆ ನಾವೊಂದು ಏಳು ಜನ ಅಲ್ಲ ಕಬಡ್ಡಿಗೆ ಏಳ್ ಜನದ ಒಂದ್ ಟೀಮ್ ಇದೆ ನಮ್ದು ಅದೇ ಮತ್ತೆ ಕೋಚ್ ಏನಾರ ಕರ್ಕೋಬರ್ಬೇಕಾ ಅಥವಾ ಅದ್ರ ಒಂದ್
ಕೋಚೇನ ಕೋಚನಾ ಕೋಚ್ ಎಲ್ಲ ಬೇಡ ಬಿಡು ಹಂಗೆ ಗೆ ನೀವು ಟೀಮ್ ಬಂದು ಅಲ್ಲಿ ಅಪ್ಲಿಕೇಶನ್ ಜೊತೆ ನಿಮ್ ಟೀ ಒಂದು ಫಾರ್ಮ್ ಜೊತೆ ನೀವೊಂದ್ ಟೀಮ್ ಬರ್ರಿ ಸಾಕು ಅದಕ್ಕೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಇದೆ
ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡ್ಬೇಕಾ ಹಾ ಮತ್ತೆ ಇದು ಕ್ರಿಕೆಟಿಗಿದೆಯಾ ಬ್ರೋ ಎಷ್ಟಿದೆ ಬ್ರೋ ಅದು
ಕ್ರಿಕೆಟಿಗೆ ಕ್ರಿಕೆಟಿಗೆ ಎಲ್ಲದಕ್ಕೂ ಸೇಮ್ ಬ್ರೋ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಎಲ್ಲದು
ಹಾ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಆ ಮತ್ತೆ ಗರ್ಲ್ಸ್ ಟೀಮಿಗೆ ಸ್ಟೇ ಎಲ್ಲಿದೆ ಬ್ರೋ ಅಲ್ಲಿ ರೂಮ್ ಸಿಗತ್ತ ಅಥವಾ ನಾವು
ಗರ್ಲ್ಸ್ಗೆ ಇಲ್ಲ ಬ್ರೋ ಗರ್ಲ್ಸ್ಗೆ ಗರ್ಲ್ಸ್ ಹಾಸ್ಸಲ್ಲಿ ಒಂದು ಎರಡು ರೂಮ್ ಫ್ರೀ ಮಾಡ್ಕೊಡ್ ತೀವಿ ನೀವ್ ಎಷ್ಟ್ ಜನ ಬರ್ತೀವಿ ಅಂತ ಒಂದು ಲೀಸ್ಟ್ ಕೊಡಿ ನಮಗ್
ಹಾ ನಾವು ಇಬ್ರು ಈಗ ಒಂದತ್ತ್ ಇಪ್ಪತ್ ಇಪ್ಪತ್ತೈದ್ ಜನ ಹುಡ್ಗಿರು ನಾವೊಂದು ಮೂವತ್ ಮೂವತ್ತೈದ ಜನ ಹುಡುಗರು ಬ್ರೋ
ಹೌದಾ ಬ್ರೋ ಒಂದು ಗರ್ಲ್ಸ್ ಹುಡುಗರಿಗಿಲ್ಲ ಬಾಯ್ಸ್ ಬ್ರೋ ಒಂದ ಮೂರ್ ರೂಮ್ ಕೊಡ್ತೀವಿ ನಿಮ್ಗೆ ಬಾಯ್ ಗರ್ಲ್ಸಿಗೂ ಸೇಮ್ ಬಾಯ್ಸಿಗೂ ಸೇಮ್ ಸೇಮ್ ಹಂಗೆ ಕೊಡ್ತೀವಿ
ಹಾ ಸರಿ ಬ್ರೋ
ನೀವೇನ ಏನೇನು ಸೆಲೆಕ್ಟ್ ಮಾಡ್ಕೊತಿದ್ದೀರಾ ಈಗ
ಬ್ರೋ ನಾನು ಅದೇ ಕ್ರಿಕೆಟ್ ನನ್ನದೊಂದು ಟೀಮ್ ಇದೆ ಹಳೆ ಟೀಮ್ ಇತ್ತಲ್ಲಾ ನಮ್ದು ಅದು ಹಳೆ ಮೆಂಬರ್ಸ್ ಎಲ್ಲ ಬಿಟ್ಟೀ ಹೋಗಿದ್ರು ಈಗ ನಾವು ಹೊಸ ಮೆಂಬರ್ಸ್ ಹಾಕೊಂಡು ಒಂದು ಟೀಮ್ ಮಾಡಿದ್ದೀವಿ ಅದೇ ಇದು ನಮ್ ಫಸ್ಟನೆ ಟೂರ್ನಮೆಂಟ್ ಇದು
ಹಾ ಅದೇ ಬ್ರೋ ಮತ್ತೆ ಕಬಡ್ಡಿ.
ಕಬಡ್ಡಿ ಅದೇ ಕಬಡ್ಡಿ ಕಾಲೇಜಲ್ಲಿ ಒಂದು ಟೀಮ್ ಇದೆ ಕ್ಯಾಪ್ಟನ್ ಮಾಡಿದ್ರು ನಾನು ಅದ್ ಯಾಕ್. ವೀಕಿತ್ ಅಂತ ಬಿಟ್ಟೆ ನೀವ ನಾಲ್ಕ್ ದಿವ್ ಅಂತರಂದಲ್ಲ ಒಂದು ಟ್ರೈನಿಂನಿನ್ಗ್.
ನೋಡಿ ಬ್ರೊ ಒಂದ ಹಂಗೆ ಟೈ ಟ್ರೈ ಆದ್ರರು ಮಾಡ್ರಿ ಒಳ್ಳೆ
ಮತ್ತೆ ಪಿಚ್ಚನ್ ರಿಪೋರ್ಟ್ ಏನಾದ್ರು ಕೊಡ್ತಾರ ಏನ್ ಬ್ರೊ
ಪಿಚ್ಚಿನ ರಿಪೋರ್ಟ್ ಇಲ್ಲಿ ಬಂದು ನೀವೇ ಚೆಕ್ ಮಾಡ್ಬೇಕು ಬ್ರೋ ನಮಗೆಲ್ಲ ಅದೆಲ್ಲ ಹೇಳ್ಕ್ಕಾಗಲ್ಲ.
ಪಿಚ್ಚು ಯಾವುದು ಬಲ್ಲಿಂಗ್ ಪಿಚ್ಚು ಬ್ಯಾಟಿಂಗ್ ಪಿಚ್ಚು ಬ್ರೋ ಅದು ಹಾಂ ಸರಿ ಬ್ರೊ ನಮಂಚು ಬೌಲಿಂಗ್ ಒಂನ್ಚೂರ್ ಸ್ಟ್ರಾಂಗ್ ಇದೆ ನಮ್ ಕಾಲೇಜ್ ಅಲ್ಲೆ ಸ್ಟೇಟ್ ಲೆವೆಲ್ ಪ್ಲೇಯರ್ಸ್ ಒಂದು ಇಬ್ಬರು ಬೌಲಿಂಗರ್ಸ್ ಇದಾರೆ ಅದೇ ನೀವು ಅಲ್ಲಿ ಬರಾಕ್ಕ ಕಾಲೇಜಲ್ಲಿ ಯಾವ್ದಾದಾರೂ ಸ್ಟೇಟ್ ಲೆವೆಲ್ ಪ್ಲೇಯರ್ ಇದ್ರ ಬ್ರೊ
ಇಲ್ಲಿ ಎಲ್ಲ ಎಲ್ಲ ಬರೆ ಅಂತಾರೆ ಬ್ರೊ ಸ್ಟೇಟ್ ಡಿಸ್ಟಿಕ್ ಆಡ್ದವರೇ ಇರೋದು
ಹಾಂ
ಹಗೆ ತಾಲೂಕಪ್ಲೇಯರ್ ಪ್ಲೇಯರ್ಸ್ ಎಲ್ಲ ಬಹಳ ಅಂತವ್ರೇ ನಮ್ಮ್ ಟೀಮು ಚೆನ್ನಾಗಿದೆ ಫುಲ್ ಸ್ಟ್ರಾಂಗ್ ಆಗಿ ಇದೆ
ಹೌದ ಬ್ರೋ
ಅದ್ರಲ್ ನಾನು ಅಲ್ಲರೌಂಡ್ ಹಾ ಇದೀನಿ ಆ ಆಡ್ತಾ ಇದ್ದೀನಿ
ನಾನು ಓಪನರ್ ಮತ್ತೆ ವಿಕೆಟ್ ಕೀಪರ್ ಬ್ರೊ ಓಪನರ್ ಮತ್ತೆ ವಿಕೆಟ್ ಕೀಪರ್ ಬೌಲಿಂಗ್ ಮಾಡ್ತೀನಿ ಆದ್ರೆ ಅಷ್ಟು ಎಫಿಶಿಯನ್ಸಿ ಎನಿಲ್ಲ. ಅದಕ್ಕೆ ಬೌಲಿಂಗ್ ಹಂಗ ಕೊಡಲ್ಲ ಕೀಪಿಂಗ್ ಮಾತ್ರ. ಹ ಒಳ್ಳೆ ಚೆನ್ನಾಗ್ ಮಾಡ್ತೀನಿ ಆಮೇಲೆ ಇಷ್ಟ ಓಪನಿಂಗ್ ಮಾತ್ರ ನಾನೇ ಬ್ರೋ ಫಸ್ಟ್ ವಿಕೆಟ್ ನಂದೇ ಬರುತ್ತೆ ಓಪನಿಂಗ್ ಮಾಡೋದು ಇಲ್ಲ ಅಂದ್ರೆ ಪ್ರತಿ ಮ್ಯಾಚ್ ಅಲ್ಲೂ ಒಂದ್ ಸೆಂಚುರಿ ಒಡೆ ಟ್ರೈ ಮಾಡ್ತೀನಿ ಒಂದು ಎಂಬತ್ತರ ತೊಂಬತ್ ಒಡಿತೀನಿ ಬ್ರೊ
ಆಯ್ತು ಬ್ರೋ ಈಗ ಗರ್ಲ್ಸ್ ಅಲ್ಲಿ ಏನ ಏನುತಾರಂತಲ್ಲಿ ಗರ್ಲ್ಸ್.
ಬ್ರೋ ಅದೇ ಗರ್ಲ್ಸ್ ಅಲ್ಲಿ ಏನು ಇಲ್ಲ ಜಂಪು ನಮ್ ಟೀಮ್ಲ್ಲಿ ಒಂದ್ ಹುಡುಗಿ ಇದೆ ಲಾಂಗ್ ಜಂಪ್ ಹಾರ್ತಿನಿ ಅಂತ ಹೇಳ್ತಿದೆ ಲಾಂಗ್ ಜಂಪ್ ಹೈ ಜಂಪು
ಹ್ಮ ಲಾಂಗ್ ಜಂಪ್ ಹೈ ಜಂಪ್ ಹುಡುಗಿರು ಇದೆ
ಎಲ್ ಡಾಸ್ ಫೋರ್ಸ್
ಹ್ಮ್ ಎಲ್ಲಾ ಸ್ಪೋರ್ಟ್ಸ್ ಇವೆ ನೀವು ಒಂದ್ ಕೆಲ್ಸ ಮಾಡಿ ಗರ್ಲ್ಸ್ ಅಲ್ಲಿ ಒಂದ್ ಅಲ್ಲೇ ನಿಮ್ಮ ಕಾಲೇಜ್ ಗ್ರೌಂಡ್ ಅಲ್ಲಿ ಒಂದು ಪ್ರಕ್. ಪ್ರ್ಯಾಕ್ಟೀಸ್ ಆದರೂ ಮಾಡಿಸಿ ಐದು ಲಾಂಗ್ ಜಂಪು, ಹೈ ಜಂಪು, ರನ್ನಿಂಗ್ ರೇಸು ಹಂಡ್ರೆಡ್ ಮೀಟ್ರು ಟೂ ಹಂಡ್ರೆಡ್ ಮೀಟ್ರು.
ಅದು ಓಕೆ ಬ್ರೋ ಮಾಡ್ಸಂತ ತಗೋಳಿ.
ಹಂಡ್ರೆಡ್ ಮೀಟ್ರ್ ಇದೆ ಟೂ ಹಂಡ್ರೆಡ್ ಮೀಟ್ರ್ ಇದೆ ಫೋರ್ ಹಂಡ್ರೆಡ್ ಮೀಟ್. ಐತೆ ಸಿಕ್ಸ್ ಹಂಡ್ರೆಡ್ ಮೀಟರ್ ಐತೆ ನೋಡಿ ಯಾವ್ದ ಹಾಕ್ತಿರಾ ಅದು
ಎಷ್ಟ್ ಜನ ಹುಡುಗಿದಾರೆ ಅವ್ರು ಓಡ್
ಮತ್ತೆ ಮತ್ತೆ ಇನ್ನೊಂದು ಶಾರ್ಟ್ ಪುಟ್ ಇದೆ ಶಾರ್ಟ್ ಪುಟ್ ಟಲ್ಲಿ ಗರ್ಲ್ಸ್ ಯಾರು ದಪ್ಪ ಗಟ್ಟಿಯಾಗಿ ಆಡೋರು ಪ್ರ ಆಡೋರು ಯಾರು ಇಲ್ವಾ
ಹಾ ಇದ್ದಾರೆ ಇದಾರೆ ನಮ್ಮಲ್ಲಿ ಮೈತ್ರಿಯಂದ ಒಬ್ ಇದ್ದಾಳೆ ಆಡ್ತಾಳೆ ಹ ಮತ್ತೆ ಬ್ರೋ ಇದು ಈಗ ಗರ್ಲ್ಸ್ಗೆ ಈ ವಾಲಿಬಾಲು ಫುಟ್ ಥ್ರೂ ಬಾಲ್ ಇದೆಯಲ್ಲ ಅದಕ್ಕಿಂತ ಅಲ್ಲಿ ಅಂಪೈರ್ ಇರ್ತಾರಲ್ಲ ಅವರು ಲೇಡೀಸ್ ಅಥವಾ ಮೆನ್ಸ್ ಇರ್ತಾರೆ
ಅಂಪೇರ್ಸು ನಾವೇ ಹಾಕ್ತಿೀವಿ ಒಗ ಬಾಬ ಬಾಯ್ಸ್ ಆಗೋದು ಅಲ್ಲ ಆಗಲ್ಲ
ಹೌದಾ ಮತ್ತ ಅಲ್ಲಿ ನಾದ್ರೆ ಹೆಲ್ಪ್
ಅಂದ್ರೆ ಇಲ್ಲಿ ಅಂದ್ರೆ ಇಲ್ಲಿ ಹುಡುಗಿರಿಗೆ ಕ್ರಿಕೆಟ್ ಎಲ್ಲ ಇಲ್ಲ ಬ್ರೋ
ಅದೇ ಕ್ರಿಕೆಟ್ ಇಲ್ಲ ಥ್ರೋಬಾಲ್ ವಾಲಿಬಾಲ್ ಅಲ್ಲೇ ಅದೆ ಇಂಜುರಿ ಗಿನ್ಜುರಿ ಆದ್ರೆ ಎತ್ಕೊಂಡ್ ಹೋಗಕೆ ಹೊರ್ಗಡೆ. ಕರ್ಕೊಂಡು ಹೋಗಕೆ ನಮೋರೆ ಹುಡುಗೀರು ಬರಲಲ್ಲ ಅಲ್ಲಿ ಹುಡುಗಿರಿ ಏನಾರ ಹಿಂದ್ಗಿಡ ಮೆಡಿಕಲ್ ಟೀಮ್ ಅವರು ಏನಾರ
ಇಲ್ಲ ಫರ್ಸ್ಟ್ ಐ ಎಲ್ಲ ಇ ಟೆನ್ನ್ ಎಲ್ಲಾ
ಹ್ಮ
ಟೆನ್ ಏನ್ ತಗೋಬೇಡ ಅದರಲ್ಲಿ ನೀವು ಫಸ್ಟ್ ಅಪ್ಲಿಕೇಶನ್ ಹಾತೀನಿ ನನಗೆ ಸಂಡ್ ಮಾಡ್ತೀನಿ ಫಸ್ಟ್ ಟೀಮ್ ಕರೆಕ್ಟ್ ನೋಡ್ಕೊಳ್ಳಿ ಟೀಮ್ ಕರೆಕ್ಟ್ ಹುಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಒಂದು ಹನ್ನೆರಡು ಜನ ಮತ್ತು ಕ್ರಿಕೆಟರಲ್ಲಿ ಕ್ರಿಕೆಟ
ಅಪ್ಲಿಕೇಶನ್ ಲಾಸ್ಟ್ ಡೇಟು ಅದೇ ನೀವು ಸಾವಿಸಕ ಸರ್ ಎಕ್ಸಾಮ್ ಇದು ಫಂಕ್ಷನ್ ಇನ್ನ ದಿವಿಸದ ದಸ ತನಾನೂ ಇದೆ ಫಂಕ್ಷನ್ ಇಿನ ದಿವಿಸದ ತನಾನು ಇದೆ ಅ ಆಮೇಲೆ ಕ್ಲೋಸ್ ಆಗುತ್ತೆ ಈಗ ಸ್ಪೋರ್ಟ್ ಮೂರು ದಿವಸ ಕಂಟಿನ್ಯೂ ಆಗೆ ಮತ್ತು ಫಸ್ಟ್ನೇ ದಿವಸ ಏನಿದೆ ಅಂದರೆ ಫಸ್ಟ್ನೇ ದಿವಸ ರನ್ನಿಂಗ್ ರೇಸು ರೀಲ ಲಾಂಗ್ ಜಂಪು ಈ ಜಂಪು
ಹಾ
ಮತ್ತು ನೆಕ್ಸ್ಟ್ ದಿವಸ ಶಾರ್ಟ್ಬುಟ್ಟು ವಾಲಿಬಾಲು ತ್ರೋಬಾಲು ಲಾಸ್ಟ್ ವಸೇ ಕ್ರಿಕೆಟ್ ಹ
ಮತ್ತೆ ಬ್ರೋ ಇದು ಸ್ಪೋರ್ಟ್ಸ್ ಇದಷ್ಟೇ ಇರೋದ
ಸ್ಪೋರ್ಟ್ಸ್ ಆದ್ಮೇಲೆ ನಾವು ಈ ರೀತಿ ಸಿಂಗರ್ಸ್ನ ಕರೆಸ್ತಾ ಇದ್ದೀವಿ ಹೊರಗಿಂದ
ಹಾ ಹದಕ್ಕೆ ಕನ್ಸರ್ಟಂಗ ನಾವು ಹಲೋ ಇರ್ತೀವ ಎಂಟ್ರಿ ಇರ್ತೀವಾ ಎಂಟ್ರಿ ಇಲ್ಲ ತ ನಮಗೆ ಅದಕ್ಕೆ
ಅದೇ ಕಾಲೇಜ್ ಸ್ಟೂಡೆಂಟ್ಸ್ ಐ ಡಿ ಕಾರ್ಡ್ ಇರ್ಬೇಕು
ಅಲ್ಲ ನಾವವು ನಾ್ ನಿಮ್ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಲ್ಲಬ್ರು ಹಾಗಿದೆ
ಅದೇ ನಿಮಗಿಲ್ಲ ಹ್ ಪಾಸ್ ಕೊಡಲ್ಲ ನಿಮಗೆ ಬಾರೆ ಕಾಲೇಜು ಸ್ಟೂಡೆಂಟ್ಸ್ ಅಷ್ಟೆ ಅದು
ಹೌದಾದ ಮತ್ತೆ ಇದು ಕಾಲೇಜ ಅಲ್ಲೇ ಬೇರೆ ಯಾವ್ದು ಇವೆಂಟ್ ಇಲ್ವಾ ಟೆಕ್ನಿಕಲ್ಲ ಅದು ಇದು
ಹ್ಮ ರೋಬೋಟ್ ಒಂದು ಇದು ಇದೆ ವಿಿಸ ಮಾಡ್ತಾರೆ
ಒಂದು ಅದೇ ಎಕ್ಸಿಬಿಷನ್ ಇದೆ ಅದೇ ಕಲ್ಚರ್ ಎಕ್ಸಿಬಿಷನ್ ಇದೆ ಮತ್ತೆ ಇದು ಡ್ರಾಯಿಂಗ್ ಕಾಂಪಿಟೇಷನ್ ಇದ್ರೆ ಯಾರಾದ್ರೂ ನೋಡಿ ಡ್ರಾಯಿಂಗ್ ಕಾಂಪಿಟೇಷನ್ ಚೆನ್ನಾಗಿದೆ ಮತ್ತು ಫ್ರೀ ಫೈರು ಪಬ್ಜಿ ಆಡೋರು ಇದ್ರೆ ಹೇಳಿ ಅದ ಆಡ್ಬೋದು
ನಾವು ನಮ್ದ ಎಂತ ಡಿಸ್ಟ್ರಿಕ್ ಲೆವೆಲ್ ಅಲ್ಲಿ ಒಂದು ಟೀಮ್ ಇತ್ತು ನಮ್ದು
ಹ ಆಯ್ತು ಕರ್ಕೊಂಬರ ಆಡ ಯಾಡ ಇಲ್ಲಿ ಪ್ರೈಸ್ ಬನ ಇದೆ ಪಬ್ಜಿ ಫ್ರೀ ಫೈರ್ ಅಲ್ಲಿ ಗೆದ್ರೆ ಫಸ್ಟ್
ಹಾ ಅಜ್ಜು ಬಾಯಗ್ ಒಂದ್ಸತಿ ಹೊಡೆದಿದ್ವಿ ಬ್ರೋ ಕಷ್ಟ ಮೇಲೆ ಅವ್ರಿಗೆ. ಹಾ ಅಜ ಭಾಯ ಯಾರ.
ಅದೇ ಬರೋ ಗೊತ್ತು ಗೊತ್ತಾಯ್ತು ಅದೇಗ ಪ್ರೈಸ್ ಮನಿ ಇದೆ ಫಸ್ಟ್ ಗೆದ್ದವ್ರಗೆ ತೌಸಂಡ್ ರುಪೀಸು ಸೆಕೆಂಡ್ ಮಂದತ್ ಅವ್ರಗೆ ಫೈವ್ ಹಂಡ್ರೆಡ್
ಬ ಅದಂತ ಬಿ ಆರ್ ಆಡಿಸಸ್ತಾರ ಅಥವಾ ಸಿ ಎಸ್ ಆಡ್ಸ್ತಾರಬ್ರಾ ಸಿ ಎಸ್ ಹ್ಮ್ ಸರಿ ಬಾ ಮತ್ತೆ ನಮ್ದು ಇದ್ ಕನ್ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಭರತನಾಟ್ಯ
ಭರತನಾಟ್ಯಂ ಇದೆ ಕರ್ತಂ ಭರತನಾಟ್ಯಮ ಮುಂದೆ ಯಕ್ಷಗಾನ ಒಂದೈತೆ ನೀವು ಅವ್ ಎರ್ಡಲ್ಲಿ ಯಾರು ಪಾರ್ಟಿಸಾ ನಾಟಕ ಎಲ್ಲ ಇಲ್ಲ ಬ್ರೋ ನಾಟಕ ಎಲ್ಲ ಇಲ್ಲ ಸಿಂಗಿಂಗ್ ಒಂದಿದೆ
ಹ ಸಿಂಗಿಂಗ್ ಯಾವ್ದ ಯಾವ್ದ ಇದೆ ಬ್ರೋ ಅದ ಬಾಬ ಬಾಬಪಣ ಅದು ಇದು ಯಾವ್ದದೆ
ನೀವ ಹೇಳ್ತೀನಲ್ಲ ಹಾ ಇದೆ ಮತ್ತೆ ಊಟ ಎಲ್ಲ ಇಲ್ಲೇ ಕೊಡ್ತೀವಿ ನಾವೇ ಮಾಡ ಕೊಡ್ತೀವಿ
ಹ್ಮ್ ಸರಿ
ಮತ್ತೆ ಇಲ್ಲಿ ನಿಮಗ್ ಆಲ್ಟ್ ಹಾಕು ನಾವೇ ಕೊಡ್ತೀವಿ ಮತ್ತೆ ನಿಮ್ ಸ್ಟೂಡೆಂಟ್ಸ್ ಎಲ್ಲ ಇಲ್ಲ ಹಾಸ್ಟೆಲ್ ಹುಡುಗರು ಜೊತೆ ಸೆರ್ಕೋಂಡ್ ಜಗ್ಳಗಿಗ್ಳಾ ಅದೆಲ್ಲ ಆದರೆ ಒಳ್ಳೆ
ಅದ ಫುಲ್ ಸ್ಟ್ರಿಕ್ ಆ್ಯಕ್ಷನ್ ತೊಗೊ ತಾಗತ್ತೆ ಯಾಕೆಂದ್ರೆ ನಮ್ಮ ಜವಾಬ್ದಾರಿಯಿಂದಾನೇ ನೀವು ಇಲ್ಲ ಅಷ್ಟು ಲ ಇರ್ತೀರಾ ನಾವೇ ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ತಗೊಂಡು ನಿಮ್ಮ ಅಷ್ಟ ಲಲ್ಲಿ ಉಳ್ಸೋಕೆ ಆಲ್ಟ ಮಾಡೋಕ್ಕೆ ನಾವೇ ಪ್ರ ಇದು ಇದು ಮಾ ಪರ್ಮಿಷನ್ ಇಸ್ಕೊಂಡಿದ್ದು ನಾವು ಮತ್ತೆ ನಮ್ಮ ಮೇಲೆ ಬರುತ್ತಾ ಅದು ನೀವು ಸ್ವಲ್ಪ ಅದ್ ನೋಡ್ಕೋಬೇಕು ಊಟ್ರರಿಗೆ ಹೇಳಿ ಜಗಳಾಗಿ ಅವರಂಗೆ ಇಲ್ಲಿ ಬಂದು ಸುಮ್ಮ್ನೆ ಬರಬೇಕು ಆಟ ಆಡ್ಬೇಕು ಹಾಸ್ಟೆಲ್ ಇರ್ಬೇಕು ಆಲ್ಟ್ ಆಬೇಕು ಊಟ ಮಾಡ್ಬೇಕು ಹೋಗ್ತಾ ಇರ್ಬೇಕು ಅಷ್ಟೇ ಇಷ್ಟಲ್ಲೇ ಇರ್ಬೇಕು ಮತ್ತೆ ನಮ್ ನಮ್ಮ ಕಾಲೇಜ್ ಸ್ಟೂಡೆಂಟ್, ನಿಮ್ ಕಾಲೇಜ ಸ್ಟೂಡೆಂಟ್ ನಾವು ಆ ಕಾಲಜ್ ತಮ್ದು ಹಂಗ ಐತೆ ನಿಮ್ಗೆ ಹಿಂಗ ಇದೆ, ಹಂಗೆ ಹಿಂಗೆಲ್ಲ ಆಡಂಗಿಲ್ಲ.
ಹ್ಮ ಸರಿ ಬ್ರೋ ಹಿಂಗೆಲ್ಲ ಮಾತಾಡಿದೀನಿ. ನೋಡಿ ನಿಮ್ಗೆ ಯಾರೇ ಏನ್ ಇದೆ ಯಾವ ಟೀಮ್ ಇದೆ ಎಲ್ಲಾ ತಗೊಂಡ್ ಬಂದು ಹೇಳಿ ಮತ್ತ ಅಪ್ಲಿಕೇಶನ್ ಹಾಕ್ತೀನಿ ಅಪ್ಲಿಕೇಶನ್ ಎಲ್ಲ ಇರ್ಬೇಕು ಅಪ್ಲಿಕೇಶನ್ ಫಾರ್ಮ್ ಇಟ್ಕೊಂಬರ್ಬೆಕು ಬರ್ತತಿರ್ಬೇಕಾದ್ರೆ.
ಸರಿ ಬ್ರೋ ಸರಿ ಬ್ರೋ ಆಯ್ತ್ ಬ್ರೊ.
ಹ